ಹಲೋ ಬೈ ಆರಾಮ್ ನೋಡಪ್ಪ ಎಲ್ಲಿದ್ದಿ
ಹ್ಮ್ ಇಲ್ಲೇ ಮನ್ಯಾಗದವ್ರರಿ ಏನ್ ಮಾಡತ
ಏನಿಲ್ಲ ನೋಡು ಸುಮ್ ಕುಂತಿದ್ದಿನ ತಣ್ಣಗ ಆದ ಇವತ್ತು ವಾತಾವರಣ ಮಸ್ತ್ ಮಳಿ ಮಳ ಟೈಪ್ ಕೋಲ್ಡ್ ಅದಲ್ಲ ಅದಕ್ಕೆ ಮಳೆಲ್ಲ ನಿನ್ನೆ ರಾತ್ರಿ ಸ್ವಲ್ಪ ಆಗ್ಯದ ಹ್ಮ್ ಹಾಗತಫೋನ್ ಕೊತೀವಿ ನಮ್ಮೂ ಸೈಡ್ ಮಳೆ ಆಗಲ್ವ ಬಾಳ ಈ್ ಕಡೆ ಮದ್ಲೇ ಎಲ್ಲಿ ಆಗ್ಬೇಕ್ ಅಲ್ಲಿ ಆಗಲ್ಲ ಬೆಂಗಳೂರ ಐತಿ ಅಂದ್ರ ಇಲ್ಲಿ ಆಗಲ್ಲ ಇಲ್ಲಿ ಐತಿ ಅಲ್ಲಿ ಆಗಲ್ಲ ಹೆಂಗ ಅದ ನೋಡ ಪ್ರತಿ ವರ್ಷ ನೋಡತ ಇಲ್ಲ ನಮ್ದು ಯಾದಗಿರಿ ಡಿಸ್ಟಿಕ್ ಅಲ್ಲ ಇಲ್ಲಿ ಯಾದಗಿರಿ ಸುಪಾರಿ ಕಿಲ್ಲಿ ಒಂದು ಹತ್ತಿಗೂಡೂರು ಅಂತ ಬರ್ತದ ಇಲ್ಲಿ ಇದೀವಿ ನಾವು ಇದ
ಹ್ಮ್ ಹ್ಮ್ ಹ್ಮ್ ಹ್ಮ್
ಇರ್ತೀವಿ ನಮ್ ಚಂಗ್ ಅಂದ್ರ ಮಳಿಕ್ ನಮ್ ಸೈಡ್ ಆ ಕಡೆ ಇದ್ದರ್ ಈಡೆ ಆಗಲ್ಲ ಈ ಕಡೆ ಇದ್ದರ್ ಆ ಕಡೆ ಆಗಲ್ಲ ವಿಚಿತ್ರ ಜನ
ವಿಚಿತ್ರನ ಮತ್ತ ಈಗ ಹೆಂಗ ಬೆಳಿ ವಲ್ಲ ವಲ್ಲ ಬಿನಕ್ಕಿರ್
ಹೊಲ್ದಾಗ ನಮ್ ಸೈಡ್ ಎಲ್ಲಾ ಹತ್ತಿ ಬೆಳಿತಾರೆ ಜಾಸ್ತಿ ನಮ್ ಸೈಡ್ ಹತ್ತಿನೇ ಒಂದು ಫೇಮಸ್ ಯಾಕಂದ್ರೆ ನಮಗ ಒಂದು ಹತ್ತಿ ತೊಗರಿ ಹ ಹತ್ತಿ ತೊಗರಿ ಮತ್ತೆ ಜೋಳ
ಮತ್ತೆನ ಹೊಲಾನೆ ಇದು ಮಾಡ್ಬೇಕತ್ತೇವ ಎಜುಕೇಶನ್ ಇ ಮಾಡ್ಕಬೇಕಂತಿಯ
ಇಲ್ಲ ಈಗ ನೋಡು ಎಜುಕೇಶನ್ದಾಗ ಈಗ ಹೆಂಗ ಅದ್ ನಾ ಹೇಳಿ ಈ ಜನ್ರೇಷನ್ ಅಂದ್ರ ಈಗ ನೋಡು ಹೊಲ ಮಾಡಬೇಕ ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಒಂದ ಸರಿಗ್ ಮಳಿ ಬರ್ಲೆ ಆಗ್ಯದ ಒಂದು ರೀಜನ್ ಈಗ ಓದ್ಬೇಕಂದ್ರ ಎಲ್ಲಾ ಭ್ರಷ್ಟಾಚಾರ ನಡದ ಹೊರಗ ಎಲ್ಲಾ ರೊಕ್ಕ ಇದ್ದರೆ ನೌಕ್ರರಿ ಮಾಡ್ಕೊಂಡಂತಾರ
ಕರೆಕ್ಟ್ ಅದೊಂದು ಪ್ರಾಬ್ಲಮ್
ಈಗ ಹೆಂಗಂದ್ರ ಮನುಷ ಆ ಕನ್ಫ್ಯೂಷನ್ ಆಂಗ ಇದ್ದಂಗ ಆಗಬಿಟದ್ ನನ್ ಅದನ್ನು ತಿಳಿಯಲಗದ ಇದನ್ ತಿಳಿಯಲಗದ ಅದು ಮಾಡ್ಬೇಕೆನ್ ಇದು ಮಾಡ್ಬೇಕ ಹೆಂಗ ಅಂತ ಹೇಳಿ ಈ ಕಡೆ ಹೆಂಗೆ ಹೋದಕೊಂತ ಹೋದಕೊಂತ ಅಗ್ರಿಕಲ್ಚರ್ ಮಾಡ್ಕೊಂತ ಹೋಗಬೇಕಂದ್ರ ಒಂದ್ ಇದಾದ
ಬಿ ಎಸ್ ಸಿ ಅಗ್ರಿ
ಇಲ್ಲ ಅಗ್ರಿಕಲ್ಚರ್ ಅಂದ್ರೆ ಅದ ಅಲ್ಲ ಹಿಂಗೆ ಒ ನಮ್ ಈಗ ತಂದೆ ತಾಯಿಗೆಲ್ಲ ಹೆಲ್ಪ್ ಮಾಡ್ಕೊಂತ ಅಣ್ಣರಿಗೆಲ್ಲ ಮಾಡಕಂತ ಓದದು ಓದದು ಯಾವ್ದಾನ ನಾವ ಈಗ ಬಿ ಎಂ ಎಸ್ ಮಾಡಿನಿ
ಬಿ ಎಂ ಎಸ್ ಮಾಡಿ ಮತ್ತೆ ಎಜುಕೆಷನ್ ತರ ಒಂದ ಏನ್ ಒಂದ್ ಬೇಕಲ್ಲ
ಅನ್ನು ಎಜುಕೇಟೆಡ್ ಇರ್ಬೇಕು ಎಜುಕೇಟೆಡ್ ಇರ್ಬೇಕು ಈಗ ನೋಡ ನಾವು ನಾವು ತಲಿ ಓಡ್ಸಿ ಮಾಡಿದಂದ್ರ ನಾವು ಬಾಳ್ ಮಾಡ್ ಬಾಳ್ ಮಾಡ್ಬಾರ್ದ ಅಗ್ರಿಕಲ್ಚರ್ ನಮ್ಮ್ ಮಾಮನ ಒಬ್ರು ಒಂದ್ ಎಕರೆಗ ಎಷ್ಟು ಇಪ್ಪತ್ತು ಐದ್ ಕ್ವಿಂಟಲ್ ಹದ ಮಿರ್
ಹಾ ಬ ಬ ಬ ಬ
ಆಗಲ್ಲೋ ಅಷ್ಟು ಬಾಳ ತೆಲಿಬೇಕ ಅಷ್ಟ ಅಷ್ಟು ತೆಗಿಯಕ್ ಈಗನ್ ಅದ್ರಾಗ ನೋಡಿದಿಲ್ಲ ಹೋಸತಿ ಮಳಿ ಗಳಿ ಹೆಂಗತಿ
ಹಾ ಈ ಸಲ ಏನ್
ಒಬ್ಬರೇ ಇದ್ದು ಮ್ಯಾನೇಜ ಮಾಡಕಂದ್ರ ಬಳ ಇಪ್ಪತ್ತೈದು ಕ್ವಿಂಟಲ್ ಎಷ್ಟ ಆಯತ ಐದು ಲಕ್ಷ ಆಯತು ಒಂದ ಎಕರ್ ಸೀರೆ ಐದು ಲಕ್ಷ ಪ್ರಾಫಿಟ್ ತಂದ್ರ ಅದ್ರಾಗ ಒಂದ್ ಲಕ್ಷ ಅವ್ರರು ಎಣ್ಣಿ ಗಿಣ್ಣಿ ಫರ್ಟಿಲೈಜರ್ ಅದು ಎಲ್ಲ ತಂದರ ಆರ್ಗಾನಿಕ್ ಮಾಡಾರ ಮೆ ಆರ್ಗಾನಿಕ್ ಮಾಡಿದ್ರ ಅಂದ್ರು ಒಂದೊಂದು ಈ ಕಸ ದಣ್ಣಿ ರಾಜು ಯಾಕಂದ್ರೆ ಅಲ್ಲಿ ಹೆಂಗದ ಸಣ್ಣ ಸಣ್ಣ ಊರದ ಅಲ್ಲಿ ಎಲ್ಲ ಸಿಗೋದಿಲ್ಲ ಆಳದು ಅದಕ್ಕೆ ಕಷ್ಟೇನೆ ಅವ್ರು ಯಕಂದ್ರೆ ಇಪ್ಪತ್ತು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅದವ್ ಈಗ ಅದ್ರಾಗ ಇದ್ದು ಅಗ್ರಿಕಲ್ಚರ್ ದೇಫಿಲ್ದೆದಾಗ ಅದಕ್ಕೆ ಅವರು ಇಪ್ಪತ್ತು ಇಪ್ಪತ್ ಕ್ವಿಂಟಲ್ ಇದೇ ತಗದಾರ ಇಪ್ಪತ್ ಮೂರು ಸಾವಿರ ಅಂತ ಒಂದ
ಹ್ಮ್
ಬಾಳ ಲಾಭ ಆಯ್ತಿ ಈ ಸಲಾ ಅವ್ ಗಿಡ ಯಾವಾದಿತ್ತೋ ಏನು ಏನ್ ಲಕ್ ಇತ್ತು ಏನು ಒಂದು ತಿಳಿಯಲ್ಲ ಅದೇ ಬಾಜು ಇದ್ದಂದೇ ಮತ್ತ ಅವಂದು ಮೆಣಚಿಕಾಯ ಆದಾದ ಹದಿನೇಳು ಸಾವರಿ ಕೇಳಕ್ ಕುಂತಾರಂತ ಹಾ ಒನ್ನ ಮಾಮ ಅಂಗ ಏ ಮಾಡ್ತ ಮೊದಲ ಅಗ್ರಿಕಲ್ಚರ್ ಆಫೀಸ್ದಾಗ ಬರ್ಸಿಬಂದ್ಬಿಡ್ತಾರಾ ಹೆಸರ ಫಸ್ಟ್ ನಾವು ಏನೋ ಒಂದ್ ಬೆಳಿ ಹಾಕ್ಬೇಕಂದ್ರೆ ನಾವು ಇಲ್ಲಿ ಕೊಡ್ತೀವಿ ಅಂತೇಳಿ ಆಚೆ ಬರ್ಬೇಕ ಅಲ್ಲಿ ಬರ್ಸೆ ಬರ್ಬೇಕ ಹೆಸರು ಇಷ್ಟ ಆಯ್ತ್ ಅಂದ್ರೆ ಇಷ್ಟ ಕೊಡ್ತತಿ ಇಷ್ಟ ಎಕ್ರದ ಅಂತ ಹೇಳಿ ಅಂದ್ರೆ ಅವರು ನಮಗ್ ಮುಂದು ಹೊರಗ ಮಾರ್ಕೆಟದಗ ಪ್ರೈಸ್ ಇತ್ ಅಂದ್ರ ಮಾರ್ಕೆಟ್ದಾಗ ಕೊಡ ಇಲ್ಕಂದ್ರೆ ಅವ್ರಿಗೆ ಕೊಟ್ಟ ಕೊಡದು ಗೋರ್ಮೆಂಟ್ದವ್ರಿಗ ತೊಗೊಂಡೆ ತೋತಾರ ಈ ರೈತರ್ ಹೆಂಗತ್ ಗೊತ್ತನು ಎಲ್ಲಿ ರೇಟ್ಸ್ ಸ ಎಲ್ಲಿ ಕೊಡೋದಿಲ್ಲ ತಗೋಕು ಹಿಂದಗ್ ಬಂದು ಸಸ್ತ ತಗೊಬಿಡ್ತಾರ ಆಗ್ರೋದವರು
ಹ್ಮ್ ಹ್ಮ್ ಹ್ಮ್
ಮನೆ ಗಿಟ್ಕೊಂಡ್ ಕುೂರ್ಬೇಕತ್ತ ಮನೆ ಗಿಟ್ಕೊಂಡ್ ಕುಂದ್ರ ಅದು ಮಳಿ ಗಿಳಿಂತತ್ ಮಾಡಿತ್ತು ಮತ್ತ ಮುಂದ್ ರೇಟ್ ಇರ್ತದು ಇಲ್ಲೂ ಒಂದೊಂದ್ ಚೀಜ್ ನಾವು ಹಿಂದಿಿಂದ ಒಂದ್ ಎರಡು ಮೂರ್ ರೋಷಿಂದ ್ ಎರಡ್ ಮೂರ್ ವರ್ಷ ಹೆಂಗ ಅ್ರ ಓದರ್ಶ ಓದರ್ಶನ್ ಹಾಕಿ ಮುಂದಿನ ವರ್ಷ ಮಾಡೋದು ಮುಂದಿನ ವರ್ಷ ಹಕಿ ಮುಂದಿನರ್ಸ ಹಿಂಗ ವ್ಯಾಪಾಯ ಅದ ಒಂದೊಂದ್ ದೋಸಿಟ್ಟ ಕುಂತಾರ ಮನ್ಯಾಗ ರೇಟರ್ಲ್ಲ ಚಲಗ
ರೇಟ್ ಎಲ್ಲ ಇಟ್ಕೊಂಡ ಮತ್ತ ಇಟ್ಕೊಂಡು ಈಸ ಗಿಡದಂದ ಒಂದ್ಸಲ ತಗದ್ ಬಳಕ ಅದು ಇದು ಆಗದೇ ಅಲ್ಲ
ಹಾ ಇ ಆಗದ ಅದು ಯಾಕಂದ್ರೆ ಕೆಡದ ಅದ ಕೆಟ್ಟ ಕೆಟ್ಟವ ಮತ್ತ ಕೆಡದ
ಈ ಹತ್ತಿ ನೀರ ಹ ನೀರ್ಗಿರ ಹತ್ತ ತ
ವೇಸ್ಟ್ ಆಗ್ತ ಮತ್ ತಗೋ ಟೈಮಿ ನೋಡಿಿತತಾರ ಅವರು ನೀರ್ ಹೊಡದಾರ ಏನ ಅಂತ ಹೇಳಿ ಅದ ಅದು ಬೀಜ ಕಡದಾರ ಏನ್ ಗೊತ್ತಾ್ತ ಅಂತ ಅಂತ್ರ ಹತ್ತಿ ಬಜಾತ ಕಳದ್ರೆ ಗೊತ್ತಾ್ತಾನ ನೀರ್ ಹೊಡದಿದ್ದ ಇಲ್ಲ ಅಂತೇಳಿ ಅದಕ್ಕೆ ಯಾರ್ಯಾರ ಸ್ಟಾರ್ಟಿಂಗ್ ದಾಗ ಹತ್ತಿ ಬಡ್ಸಣ ಕೊಟ್ರೆ ಅವ್ರದೇ ಲಕ್ ಅವ್ರರು ರೇಟ್ ಎಷ್ಟಿದ್ದ ಇತ್ತೇ ಕೊಬಡ ಆಮೇ ರೇಟ್ ಕಡಿಮೆ ಆತು ಹೆಚ್ಚ ಆತು ಅದ ಏನ್ ಗೊತ್ತಾಗಲ್ಲ ಲಕ್ ಮೇಾಲ ಡಿಪೆಂಡ್ ಆಗಲ್ಲ ಹೆಚ್ಚತಾನ ಆಯ್ತಿಲ್ಲ ಕ ರ
ಮ ಮತ್ತೆ ಇ ನಿಂಗೆ ಎಷ್ಟ್ರ ಅಲ್ಲ ನಾಲೆಜ್ ಅಲ್ದು ಒಂದ್ ಸ್ವಲ್ಪ ಏನ್ೀ ಸೋಷಿಯಲ್ ಮೀಡಿಯಾ ಒಳಗಥವಾ ಬಿಡಬೇಕಿಿಲ್ಲ
ಸೋಷಿಯಲ್ ಮೀಡಿಯಾ ನೋಡಪಾನ ಏನ್ ಬಿಡ್ಬೇಕು ಬಿುಡ್ಬೇಕ ನಮಗೆ ಸಪೋರ್ಟ್ ಆಗಲ್ಲ ಅದು ಬಿುಟ್ರ ಸುಮಾ ನಮಗೆ ಎಷ್ಟು ಟೈಮ್ ಇರ್ಾ ಏನ ಇಲ್ಲಾ ಓದೋದು ಮತ್ತೆ ಎಡದ ಟಮ್ ಅರ್ತಾನ ಮತ್ತ ಈಗನ್ ಹುಡುಗರ್ ಅಂತ ಎಲ್ಲಾ ನೋಡೋದೇನಿಲ್ಲ ಬರವು ಯಾವ ಡ್ಯಾನ್ಸ್ ಮಾಡೋ ಏ ಮಾಡೋವು ಅಂತ ನೋಡ್ಗ ಹೋಗತ್ತ ಅದ್ರ ಏನ್ ಪರಿಣಾಮ ಕೊಕ ಅಂತ ಹಡ್ ಹ ಏನ್ ಹೋಗದೋದಿಲ್ಲ ಏನ
ಒಯ ಡ್ಯಾನ್ಸ್ ಮಾಡದಂದ ನೋಡ್ಬ ಬಟ್ ಅದು ಅವಾಯ್ಡ್ ಮಾಡ್ಬೇಕಕ್ಖರಿ ಅಂದ್ರ ಸೋಷಿಯಲ್ ಮೀಡಿಯಾನ ಎಷ್ಟ್ ನೋಡ್ಬೇಕು ಅಷ್ಟ್ ನೋಡ್ಬೇಕು ಬಟ್ ಅವಾಯ್ಡ್ ಮಾಡೇಬೇಕ ಹೆಂಗಿದ್ರು
ಕೆಲ್ಸಕ್ ಬರೋ ನೋಡ್ಕಂತರ್ಬ ಕೆಲ್ಸಕ್ ಬರೋ ಬಿಟ್ಟು ಅವೆಲ್ಲಾ
ಅ ನೀವ ಅವ್ರಗ್ ಹೇಳುದು ಲಿಮಿಟ್ ಸ್ಕ್ರೀನ್ ಟೈಮ್ ನೀ ಮೈಂಟೈನ್ ಮಾಡಂತ ಹೇಳ್ಬೇಕು ಎಲ್ಲಾ ನೀ ನೀವು ಬೇಕಂದ್ರೆ ನಿಮ್ಗೆ ಯಾರ ಸಣ್ಣ್ಮಕ್ಳಿದರು ಅಂದ್ರೆ ನಿಮ್ ಮನ್ಯಾಗ ಹೇಳದ ಅವಿಗೆ ಟೈಮಿಂಗ್ ನೋಡೋದು ಚೆಕ್ ಮಾಡೋದು ಲಿಮಿಟ್ ಒಳಗೆ ಇರುವಂತ ಹೇಳ್ಬೇಕು ವೆರಿಫೈ ಬೇಕು ನೀನ್ ಮೊದ್ ಮೊದ್ ಇದ್ದು ಮೊದಲ್ ಹೆಂಗ ಇದ್ದ ಫೋನ್ ಎಲ್ಲಾರೆ ಈಗ ಮಕ್ಳು ಈಗ ಮಕ್ಳು ಫೋನ್ ಎಲ್ಲಾರೆ ಊಟ ಮಾಡಲ್ಲ ಏನ್ ಕರ್ಕನ್ ಬೇಕು ಇದು ಬೇಕತಾರಲ್ಲ ಅವಾಗ ಹೇಳದು ನಾ ಊಟ ಮಾಡಿ ನೀವ್ ಅದ ತಗ ನಾನೇ ಊಟ ಮಾಡಿ ನೀ ಪೊನ್ ಇರ್ಲ ದೊಡ್ಡೋರು ಹಂಗಗೆ ಹೇಗಾರ ಬಿುಡು
ಹ್ಮ್ ಬಾ ಕೆಳಿದರ್ ಇಲ್ ಕೆಳದೋರ್ ಇದ್ರೆ ಮಾಡಲ್ ನೋಡ್ ಇಕ ಹಂಗ ಅದ್ರಲ್ಲಿನ್ ಲಾಸ್ ಆಗ್ತ ಈಗ ಫೋನ್ ಹುಡ್ಕಿಂತೇನ್ ಎಷ್ಟು ಉಣ್ಂತತಿವಿ ನಮಿಗ್ ಗೊತ್ತಾಗಲ್ಲ ಎಷ್ಟ್ ಚಪಾತಿ ಉಣ್ತೀವಿ ಏನು ಒಂದ ತಿಳಗಲ್ಲ ಫೋನ್ ನಮ ಬಿಟ್ಟುಂಡ್ರೆ ನಮಗ್ ಹೊಟ್ಟಿಗೆ ಹತ್ತಿರ್ತ ಅದು ನಾವವುಷ್ಟುಣಕಂತ ನಮ ಅಂದಾಜರ
ಬಿಡ್ಬೇಕು ಫೋನ್ ಬಿಟ್ಟು ರೆಗ್ಯುಲರ್ ಆಗಿ ಇನ್ನ ಒಂದ್ ಸ್ವಲ್ಪ ಎಲ್ರ ತಿರುಗಾಡ್ಕೋತ್ ಹೋಗ್ಬೇಕಾದ್ರೆ ಫೋನ್ ಸೋಷಿಯಲ್ ಮೀಡಿಯಾ ಫೋನ್ ಬಿಡ್ಬೇಕು
ಹ್ಮ್ ಎ ಹೋದ್ರೆ ಒಂದ ರೆಸ್ ಬೇಕಂದ್ರೆಡೆ ಗಟ ಮಾಡ್ಬೇಕು ಪಕ್ಕ್ ಅದ್ಬೇಕು
ಅದ ಯೂಸ್ ಆಗ್ತಿತ್ತು ಏಂದ್ರೆ ಪ್ರಾಫಿಟ್ ಇತ್ತು ಅಂದ್ರೆ ಮಾಡ್ಬೇಕು ಏನ ಪ್ರಾಫಿಟ್ ಏನ ಇಲ್ಲ ಅದುದ ಕಮ್ಯುನಿಕ ಸೋಷಿಯಲ್ ಮೀಡಿಯಾ ಎದಕ್ಕೆ ಅದು ಕಮ್ಯುನಿಕೇಶನ್ ಎಂಟರ್ಟೈನ್ಮೆಂಟ್ ಎಜುಕೇಷನ್ ಏ ನ್ಯೂಸ್ ಇದ್ರ ಅದು ಎ ಹಾ ಇವೆ ಎಲ್ಲಾ ಬಿಡುದು ಕಮ್ಯುನಿಕೇಶನ್ ಎ ಎ ಸ್ವಲ್ಪಾತದ ಬಿಡುದು ಬರೀ ಕಾಮಿಡಿ ನೋಡಿದೆ ಏನನ್ ನೋಡ್ದ ಅದೇ ಆತೈತ ಅಚ ಏನ್ರಿ ಅದ್ರದ್ದಲ್ ಒಂದ ಹೊಸ ಸ್ಕಿಲ್ಸ್ ಏತ್ರಿ ಹೊಸ ಸ್ಕಿಲ್. ಕ್ರಿಯೇಟಂಗ್ ಕರಿಯರ್ ಅಪಾರ್ಚುನಿಟೀಸ್ಗಳು ಕಲಿಬಹುದು. ಬೇಕಂದ್ರೆ ಏನ್ ಬೇಕತಾದ ಏಕ್ ಸಿಗಲ್ಲ ಹೇಳು. ಅದ ಬಾಳ ಎಷ್ಟ್ ಯೂಸ್ ಮಾಡ್ತೀವ ಅಷ್ಟ್ ಅಡಿಕ್ಟ್ ಆಗತ್ ಹೊಟೀವ್ ನವು ಬಾಳ. ಅದು ಅಡಿಕ್ಟ್ ಆಗೆ ಆಗೆ ಫುಲ್ ಫುಲ್ ಇ ಆಗೈತಿ. ಹ್ಮ ಅದರಿಂದ ಓ ಫೋನ್ ಚಂತಲ್ಲ ಫೋನ್ ನೋಡ್ ನೋಡ ಸ್ಟ್ರೆಸ್. ಫುಲ್ ಕಟ್ಟ್ ಬ್ಯಾನಿ ಈಗ್ ಒಂದ್ರು ಚಸ್ಮಾ ಇಲ್ಲ ಅಂತೇಳಿ ಇಲ್ ತೋರ್ಸಕ್ಲೇನ ಇಲ್ಲ. ಹ ನೋಡ್ ನೋಡ್ ಹೇ ತಾಸ್ ಒಂದು ಏನಿಲ್ಲ ಅಂದ್ರು ಒನ್ ಹತ್ ಹತ್ ಪಿಕ್ಸ್ ನಾರ್ಮಲ್ ಹೆಚ್ಚ ಏದು. ಈಗ ಎಲ್ಲ ಈಗ ಐಕ್ಳು ಹುಡುಗರು ಹೋಗ ಕಿವ ಇತ್ಕೊಂಡ್ ಬಿಡ್ತಾರಾ ಬ್ಲಯೂಟೂತ್ ಮುಗೀತು.
ಹ್ಮ್ ಆಯ್ತು ಅದೊಂದು ಹಚ್ಚದು ಏನ್ ಮಾಡ್ತಾವ.
ಹ್ಮ್ ಕಿವಿಯಾಗ್ ಇಟ್ಕೊಳ್ಳೋದ್ ಇನ್ಸ್ಟಾ. ಇನ್ಸ್ಟಾಗ್ರಾಮ್ ಮುಗೀತು ರೀಲ್ಸ್ ನೋಡು. ಬಾಳ ಎಫೆಕ್ಟ್ ಆಯ್ತು ಈಗನ್ ಮಕ್ಕಳ ಮೇಲದು. ಈ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಅಂದ್ರೆ. ಮೊನ್ನೆ ನೀಟ್ ಕೋಶನ್ ಪೇಪರ್ ಲೀಕ್ ಆಯತು ಟೆಲಿಗ್ರಾಂನಿಂದ ಅದು ಸೋಷಿಯಲ್ ಮೀಡಿಯಾ. ಈ ನೆಕ್ಸ್ಟ್ ಎಕ್ಸಾಮ್ ಸಂಬದ್ ಮೋದಿ ಏನ್ ಮಾಡಿದ್ರ್ ಬ್ಯಾನ್ ಮಾಡ್ರು ಅದು ಇಪ್ಪತ್ತೆರನೇ ತಾರೀಕ ತನ. ಇಪ್ಪತ್ತೊಂದಕ್ ಎಕ್ಸಾಮ್ ಇಪ್ಪತ್ತ ಎರಡನೇ ತಾರೀಕ ತನ ಬ್ಯನ್ ಮತ್ತ ಚಾಲುನೆ. ಮತ್ತಳೆ ಈಗ ಈಗ ಅವನಿಗೆ ಇಲ್ಲನು ಇಲ್ಲಿ ಲೀಕ್ ಆಗೋದಿದ್ರೆ ಹೆಂಗ್ ಬೇಕಾದಂಗ ಆಗ್ತದ.
ಮಾಡಸ ಇಲ್ಲ ಅ ಎಲ್ಲ ಪ್ರೈವಸ್ಯಾದೊ ಎಂಟು ಎಂ ಸ್ಕ್ರಿ್ಟ್ ಇರ್ತೆ ಟೆಲಿಗ್ರಾಮ್ ನಾಗ್ ಹೆಂಗಂದ್ರ. ಯಾವ್ದದೇ ಪೇಪರ್ ಲಿಕ್ ಅಲಿ ಏನೇ ಅಲಿ ಟೆಲಿಗ್ರಾಮ್ ಲಂದ ಆತವಾವ ಎಮ್ ಎಮ್ ಎಸ್ ಲಿಂಕ್ ಅವ್ನು ಅದ್ರಲ್ಲಿಂದ ಆಗ್ತ.
ಏ ಏ ಈಗ ವಾಟ್ಸಪ್ ಒಳಗ ವಾಟ್ಸಪ್ ಕರೆಯದಾರ ಪ್ರೈವೇಸಿ. ಇನ್ಸ್ಟಾಗ್ರಾಮ್ ಒಂದೇ ಮಲಸು ಯಾವಾಗ ಒಂದ್ ಎರಡು ತಿಂಗ್ ಆಯ್ತು ನೀ ಅದ್ರೊಳಗೆ ಏನು ಪ್ರೈವೇಸಿ ಇಡಪ್ಲ ಇಲ್ಲ ಅವ್ರಿಗೆಲ್ಲ ಗೊತ್ತತಿ ಇನ್ಸ್ಟಾದಾಗ.
ಮೆಟ ಆಲ್ ಆಲ್ಮೋಸ್ಟ್ ಆಲ್ ಇನ್ಸ್ಟಾ ಅಲ್ಲ ಮೆ ಟಾಲಿಂದೇ ಅ್ರೆ ಪೂರಾ ಎಂಟು ಎಂಟು ಸ್ಕ್ರಿಪ್ಟ್ ತಗ್ದಾರ ಅಂತ ಕೇಳಿದ್ದೆ ನಾನು.
ವಾಟ್ಸಪ್ ಅಂದ ಪ್ರೈವಸಿ ಐತಿ ಆ್ರ ಇನ್ಸ್ಟಾಫುಲ್ ಹೋಗಿತಿ. ಎಷ್ಟ ಒಟ್ಟ ಪ್ರೈವಸಿ ಇಲ್ಲ ಅವ್ರಗ್ ಗೊತ್ತ ಆಗ ಏನ್ ಬಕ್ಕಾದ್ ಮಾಡಿದ್ರ ಅವ್ರಿಗೆ ಗೊತ್ತಾಗತಿತ್ತು.
ಓ ಹಿಂಗ ಅದನ್ ಅಂದ್ರೆ ಎಲ್ಲ ಅವ್ರ ಬಳ ಆದ ಅಂದ್ರೆ ಈಗ ಏನ್ ಮಾಡಾ ಹಂಗಿಲ್ಲ ನಾ.
ಹ್ಮ್ ಈಗ ಸೋಷಿಯಲ್ ಮೀಡಿಯಾ ಮ ಫೋನ್ಗಏನ್ ಎದಗ್ಬೇಕೇಕಪ್ಪಾ ಅಂದ್ರೆ ಮನ್ಷ್ಯ ದೂರ್ ಇತ್ತ ಅದಕಿ ಅಂತ ಅಂದ್ರೆ ಸಮೀಪ. ಇವು ಎಲ್ಲಾ ದೋಸ್ತಿಗಳು ಎಲ್ಲಾ ಫೋನ್ದಾಗಗ ಹೆಚ್ಚ. ಒಟ್ಟು ಫೋನ್ದಾಗಿ ಎಲ್ಲಾ ದೂರ್ ದೂರ್ ದೂರ್ ದೂರ. ಹ್ಮ್ ಈಗ ಫೋನ್ ದಿಂದ ಯೂಸ್ ಆಯ್ತು ದೂರ ಮಾಡಿ ಇರ್ತರಂದ್ರ ಮಾಡಿದ್ರ ಅಂದ್ರ. ವಿಡಿಯೋ ಕಾಲ್ ಮಾತಾಡಬಹುದು ಬಹಳ ಯೂಸ್ ಆತ್
ಅಂತ ಮಾಡ್ಬಹದು ಈಗ ಅದೆಲ್ಲ ಬಿಟ್ಟು ಬಾಜು ಬಾಜು ಇದ್ರೆ ಬೆಟ್ಟೆ ಆಗದೆಲ್ಲ ವಿಡಿಯೋ ಕಾಲ್ದಾಗ ಮಾತ್ ತಡೆ ಮುಗಿಸಿ ಬಿಡ್ತಾರಾ.
ಹಾ ಈಗ ಮತ್ತ ಈ ಕಡೆ ಫೋನ್ ಯೂಸ್ ಮಾಡದಂದೆ. ಅವ ಫೋನ್ದಾಗ ಆನ್ಲೈನ್ ಸ್ಕ್ಯಾಮ್ಗಳು. ಸ್ಕ್ಯಾಮ್ ಸ್ಕ್ಯಾಮ್ ಅಲರ್ಟ್ಯ ನಮ ಗೋರ್ಮೆಂಟ್ ಹಂಗೆ ಮೆಸೇಜ್ ಹಾಕ್ತಿರ್ತಾರ. ಗೌರ್ಮೆಂಟ್ ದರಂಗೆ ಬಸ್ ಆಗ್ತಿರ ಹ್ಮ ಕ್ಯಾಮ್ ಅಲರ್ಟ್. ಹ ಹೌದು ಚಲೋ ಆಯತು ಈ ಕಡೆ ಗೌರ್ಮೆಂಟ್ ಒಂದೊ್ ಚಲೋ ಆ ಮಾಡ್ತತಿ ಈಗ ಸ್ಕ್ಯಾಮರ್ ಗಳು ಹ್ಯಾಕರ್ಗಳು ಎಷ್ಟು ಬಾಳಗ್ಯಾರ ಅಂದ್ರ ಈ ಯಾಕು ಬಾಳೆ ಹಾಕೊಡ ಈ ನೀಟ್ದ ರೀಫಂಡ್ ಬರ್ತಿತ್ಲ ನೀ್ದ ರರಿಫಂಡ್ ಬರುದು ಅದು ಸುದಕ್ಕೆ ಒಬ್ಬ ಏನೋ ನೂರ್ ಬಂದಿದ್ದರ ಆ ಕಡೆ ಜೊಕ್ಕೊಂಡ್ ಬಿಟ್ಟಾರಂತ
ಓ ಅದೇ ಅಂತನ್ ಇ ನೋಡು ಇನ ರೀಫಂಡೇ ಬರ
ಒಬ್ಬೊವರಿಗೆಿಗೆ ರೀಫಂಡ್ ಬತಿಿಲ್ಲ ಇಕಡೆ ಆ ಹುಡುಗರು ಪಾಪ ರೊಕ್ಕ ಕಡಕರ ಫೀಸ್ ಎಕ್ಸಾಮ್ ಮರಿಬೇಕಾದ ಬಂದಿರ್ತಾವ ಅದನ್ನು ಈ ಕಡೆ ಹೆಂಗ್ ಮಾಡದಾರ ಸೋಷಿಯಲ್ ಮೀಡಿಯಾ ಯಾ ಕೆಟ್ಟ ೂಸ್ ಮಾಡ ಆತೈತ್
ಸರಿಯಾದ ಅವ್ರಿಗೆ ಬುದ್ಧಿ ಕಿಸಸ್ಬೇಕಕ್ ಅವ್ರಿಗೆಗ ಏನ್ ಆಕ್ಷನ್ ತಗಬೇಕು ಅವ್ರ ಮ್ಯಾಲ
ಈ ಡಿಜಿಟಲ್ ಅವೇರ್ನೆಸ್ ಕೊಡ್ಕೊತ ಹೋಗಕ್ ನಾವು ಡಿಜಿಟಲ್ ಅವೇರ್ನೆಸ್ ಫುಡ್ ಬಗ್ಗೆ ಎಲ್ಲಾ ಕರೆಕ್ಟ್ ಅವ್ರಿಗೆ ಇದ ಮಾಡ್ಕೊತ ಹೋಗ್ಬೇಕಕ್ ಈಗನ್ ಮಕ್ಳ ಮಕ್ಕಳಿಗೆಲ್ಲಾ ಫುಲ್ ಬಾಳ ಇದೆ ಐತ್ ಫೋನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್
ಬಾಳ ಆತ ಅಲ್ಲಿ ಈಗೆಲ್ಲಾ ಮಾಡ ಕೆಲ್ಸ ಬಿಟ್ರ ಅವೇ ಮಾಡಕ್ೊಂತಾರ ಬಾಳ ದಿವಸ ನಡಲ್ಲ
ಲ್ ಎತ್ಕೊತ್ತೇ ನೋಡುದು ಅದು ಊಟ ತಾಟಲಂದ ಖಾಲಿ ಆಗಿರ್ತೈತಿ ಗೊತ್ತಿರ್ಲ ಅವ್ರಿಗೆ ಹಂಗೆ ಎತ್ತದೆೇ ಎತ್ತದು ಈ ಕಡೆ ಹಂಗೆ ಚಾಟ ಮಾಡೋದೇ ಮಾಡೋದು ಮಾತಾಡೋದೇ ಮಾತಾಡೋದು ಅವ್ರ್ದ ಊಟದ್ಮೇಲೆ ಲಕ್ಷ ಆಯ್ತಾಯ್ತು ಹಾ